ಹಲ
ಏನ್ ಮಾಡ್ತಿದಯೋ
ಇಲ್ಲ
ಆಯ್ತಾ ಚಹ ಕಾಫಿ
ಹ್ಮ್ ಚಾ ಕುಡ್ದೀಿ
ಹ್ಮ್
ನೀನ ಏನ್ ಮಾಡ್ತಿದ್ದೆ
ನಾನಾ ನಾನು ಸುಮ್ನೆ ಕೂತಿದೀನಿ ಬರ್ಕೊಂಡು
ನಾನು ಸುಮ್ನೆ ಕೂರ್ಬೇಕಂತ ಕೂತಿದ್ನಾ ಹ್ಮ್ ನಮ್ಮ ಅಕ್ಕ ಏನೋ ಕೆಲ್ಸ ಹೇಳತು ಮಾಡ್ತಾ ಕೂತು
ಏನ್ ಕೆಲ್ಸ ಹೇಳವ್ರಿ
ಅವಳು ಅದೇನೋ ರೆಕಾರ್ಡ್ ಬರತೀನಿ ಇವೆಲ್ಲಾ ಅಹ ಇವೆಲ್ಲಾ ಪುಟಗಳನ್ನ ನನ್ಗೆ ಜೋಡಿಸ್ಕೊಡು
ಹ್ಮ್
ಹಿಂದೆ ಮುಂದೆ ಆಗಿರುತ್ತೆ
ಹಾ
ಅಂತ ಅಂದ ಹಾ ಅಲ್ಲಿಲ್ಲೂ ಸೇವೆ ಅಲ್ಲಮ್ಮ ಇನ್ನೂ ಹ ಐತಿ ಮುಂದೆ ದೊಡ್ ಸೇನೇ ಐತೆ ಹ್ಮ
ಏನ್ ಸೇವೆ
ರೆಕಾರ್ಡ್ ಬರೆದು ಕೊಡ್ಬೇಕಂತೆ ಒಂದು
ಹ್ಮ
ಅದನ್ ಕೂಡ ಮಾಡ್ಬೇಕು ನಾನು
ಬರದು ಕೊಡಪ್ಪ ಅಪ್ಪಾ
ಅಲ್ ಕೊಡ್ತೀನಿ ಇವಾಗ ಆಗ್ಲೇ ಆರಂಭ ಮಾಡಿದೀನಿ
ಹಾ
ಮುಗಿಸ್ಬೇಕಷ್ಟೆ
ಮಮ್ಮಿತ್ಯಾವಾಗ್ ಮುಕ್ಸದು
ಅವಳೆ ಇನ್ನುೂ ಕರೆಕ್ಟ ಆಾಗಿ ಏನೇನಂತ ಕಳ್ಸಿಲ್ಲ
ಹಾ ಅವಳಿಗೂ ಕಳಸ್ಬೇಕಲ್ಲ ಅವರು ಕಾಲೇಜ್ ಅವ್ರು
ಹ್ಮ್ ಅದಕ್ಕೆೆ ಸುಮ್ಮ ಅದ ನಾನು ಅ
ಹ್ಮ್
ಮತ್ತೆ ಸಮಾಚಾರ ಏನಿಲ್ಲ ನೋಡ್ ಹೇಳ್ಬೇಕು ಹ್ಮ್ ನೀನ ಏನ್ ನ್ ಮಾಡ್ತಿದ್ದೆ
ನಾನು ಬರೀತ ಬರಯೋದಿತ್ತು ಕೆಲ್ಸ ಬರೀತಾ ಕೂತಿದೀನಿ ಕಾಲೇಜ ಹೋಗತ್ತೆ ಬಂದ
ಹ್ಮ
ಇವಾಗ ಸರಿತಾ ಇಲ್ಲಿ
ನಿಮ್ದು ಚಾ ಅದು ಆಯ್ತಾ
ಹ್ಮ
ಕುಡದಾ
ಹ್ಮ್ ಚಹ ಕೂಡ್ದ ಚಹ ಜೊತೆ ಟೋಸ್ಟ್ ತಿಂದೆ ಮೇಲೆ ಸೇವಾ ತಿಂದೆ ಇವಾಗ ಕೆಲ್ಸ ಮಾಡ್ಬೇಕಲ್ಲ ಮಾಡ್ತಾ ಇದತೀನಿ
ಕೆಸ ಮಾಡ್ತಿದ್ದೆ
ನೀನ್ೇನೋ ನಿಮ್ಮ ಅಕ್ಕನ್ ಮಾಡ್ಕೊಡ್ ಯ ನಂಗೆ ಮಾಡಕೊಡ್ಬೇಕಲ್ಲ ಯಾರಾದೂ ಇದಕ್ಕೆೆ ನಾನೇ ಕರಿತ ಅರಿತ
ಹ್ಮ್ ಅವತ್ ನಾನ್ ನಿಮ್ಮ್ ಮನೆಗ್ ಬಂದಿದ್ದೆ ಅವತ್ತು ಹೇಬೇಕಕ್ಕೆ ತಾನೆ ನಂಗೆ
ಅಯ್ಯೋ ಪಾಪ ಹುಡುಕಿ ಅವ್ರ ಅಕ್ಕಂದೆ ಬರತವಳೆೆ ಅಕ್ಕಕ್ಕೆ ಕೊಡ ಸ
ಕೊಡ್ತ
ತುಂಬಾ ತುಂಬಾ ಧನ್ಯವಾದಗಳು ಹೇಳಿದಕ್ಕೆ ಪರವಾಗಿಲ್ಲರ್ ಜಾಸ್ತಿ ಇದ್ರೆ ನಿಂಗೆ ಕರೆ ಮಾಡ್ಬಿಟ್ಟು ಹ ಬರ್
ಹ್ಮ್ ಸರಿ
ಇಲ್ಲ ಸಮಾಚಾರ
ಹಾ ಹ
ರಾತ್ರಿ ಊಟಿ ಅಯ್ಯೋ ನೆಟ್ವರ್ಕೇ ಇಲ್ಲ
ನನ್ ಕೇಳಸ್ತೈತೆ ನೀನ್ ನೀನ್ ಮಾತಾಡರದದು ಕೇಳಿಸತೈತೆ ಸ್ವಲ್ಪ ನಿಧಾನವಾಗಿ ಬರ್ತೈತೆ ನೀನ್ ಮಾತಾಡೋದಷ್ಟೆ
ಹೌದಾ ನಂಗೆ ನೀನ್ ಇಷ್ಟೊತ್ತು ಮಾತಾಡ್ದ ಇಲ್ಲ ಕೇಳಿಸಲೇ ಇಲ್ಲ
ಅದೇ ನೀನ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಕೊಡೋಣ ಅಂತ ಕೂತಿದ್ದೆ ನಾನುವೇ
ಹೌದಾ ಹ
ಹ್ಮ್ ನೀನ್ ನೋಡಿದ್ರಿ ಆವಾಗ್ಲಿಂದ ಒಟ್ಟ ಟ ಒಟ ವಟ ಅಂತಿದಯ ನನ್ ಮಾತೇ ಕೇಳಸ್ಕಳಲ್ಲ ಮತ್ತ
ಸಮಾಚಾರ ಏನಿಲ್ಲ ನೋಡ್ರಿ ನಿನ್ ಕಡೆನೇ ಎಲ್ಲ ಮನೆಯಲ್ಲಿ
ಹ್ಮ್
ಮನೇಲಿ ಎಲ್ಲಾ ಆರಾಮ
ಹ್ಮ್ ಹ್ಮ್ ಅದೇ ನಾನು ಊರಿಗ್ ಹೋಗ್ಬೇಕಿತ್ತಾ
ಹ್ಮ್
ಆದ್ರೆ ನಮ್ಮಮ್ಮ ಗೃಹ ಪ್ರವೇಶ ಅಂತ ಬೇರೆ ಊರಿರಿಗೆ ಹೋಗ್ಬಿಟ್ಟವ್ರೆ ನಾಲ್ಕ್ ದಿವ್ಸ
ನೀನ್ ಏನ್ ಮಾಡ್ತಿದಯ ಎಷ್ಟು ಸೌಂಡ್ ಕೇಳಿಸತಾ ಇದೆ
ಅದೇ ಹೇಳಿದ್ನಲ್ಲಮ್ಮ ನಮ್ಮ ಅಕ್ಕ ಅದೇನೋ ಕೆಲ್ಸ ಹೇಳೈತೆ ಮಾ ಮಾಡ್ತಾ ಇದ್ದೆ ಅಂತ ಹ್ಮ್ ಮತ್ತೆ ಹ್ಮ್
ಹ್ಮ್
ಕೇಳಿಸ್ತೈತಾ ನಿಂಗೆ ಇದು ಪುಟಗಳೆಲ್ಲಾ ಶಬ್ದ ಕೇಳಸ್ತೈತಾ
ಹ್ಮ್ ನಿನ್ ಊಟ ತಿರ್ವಾಗ್ತಿರೋದು ಹ ಇಲ್ಲಿವರೆಗೂ ಕೇೇಳಸ್ತಾ ಇದೆ ಹೋಗಿ ಇಲ್ಲಿ ಬಂದು ಇತಾ ಇದ್ದಿಲ್ವಾ ಪತ
ಅಂದ್ರೆ ನಿಂಗೆ ನನ್ ಮಾತಿನ ಕಡೆ ಗಮನ ಇಲ್ಲ ನಾನು ಮಾಡ್ತಿರೋ ಕೆಲ್ಸದ ಹತ್ರ ಗಮನ ಇತ್ತೆ
ಯಾಕಂದ್ರೆ ನೀನ್ ಮಾಕಿಂತ ನೀನ್ ಮಾಡ್ತಾ ಇರೋ ಕೆಲ್ಸನೇ ಜೋರಾಗಿದೆ
ಮಾತಿಗಿಂತ ಮಾತಿಗಿಂತ ಕೆಲ್ಸನೇ ಅಲ್ಲಾ ಮೊದ್ಲು ಇನ್ನುೂ ಕೇಳ್ತಾಯ್ತಾ
ಹೌದೌದು ಪೈಸ ನೀ ಮಾಡ ಇಲ್ಲವಾಗಿಯ ಕಣಸಿಲ್ಲ
ಹ್ಮ್ ಹ
ನಾನು ಎಲ್ಲ ಮಾಡ್ತೀಿ ನಮ್ಮ ಕೆ
ಇಲ್ಲ ಇಲ್ಲ
ಮತ್ತೆ
ನನ್ ಹೋನು ಯಾಕೋ ಜಾಸ್ತಿ ಬಿಸಿ ಆಗ್ಬಿಟ್ಟು ಹ
ಅನಿಂದ
ಹ ಹಂಗಗೆ ಇ್ ಸ್ವಲ್ಪ ಎರಡ್ ನಿಮಿಷ ಏನಾದ್ರು ಹೇಳು ಕೇಳಸ್ಕೋತೀನಿ ಹೋಗ್ಬಿಡ್ತೀನಿ ಆಚೆಗಡೆ ಹ್ಮ್
ಆಚೆ ಕಡೆ ನಿಮ್ಮ ಮನೆ ಹತ್ರ ಮೆಟ್ಲೋರ್ ಏನಿಲ್ವಾ ಅಲ್ಲೆಲ್ಲಾಗ ಕುತ್ಕೊಂಡ್ ಮಾತಾಡ
ಸರಿ ಸರಿ ಓಕೆ ನೀವಾಗ ಕೂತು ಮಾತಾಡ ನೀ ಒಂದ್ ನಿಮಿಷ
ನಕರ್ತರ್ತ ಇಲ್ಲ
ಹಾ ಸರಿ
ಹ್ಮ್ ಅಡಗೆ ಏನ್ ಮಾಡ್ಬೇಕು
ಅಡುಗೆ ನೋಡ್ಬೇಕು ಅಂದ್ರೆ ನಾವು ಬೆಳಿಗ್ಗೆ ಅನ್ನ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ವಾ
ಹ್ಮ್
ಅದೇ ಇನ್ನು ಸ್ವಲ್ಪ ಮಿಕ್ಕೈತೆ
ಹ್ಮ್
ಅದನ್ನೇ ತಿನ್ಬೇಕಂತ ಮಾಡಿದ್ದೀವಿ
ಹಾ ಹ್ಮ ಬೆಳೆ ಮೂರ ಹೊತ್ತು ಅದೇ ಅಂದ್ರೆ ಬೇಜಾರಾಗಲ್ವಾ
ಆಗುತ್ತೆ ಇಲ್ಲ ಅಂದ್ರೆ ಸುಮ್ನೆದು ಏನೂ ಕೆಟ್ಟೋಗ್ಬಿಡುತ್ತೆ
ಹ್ಮ
ಅದಕ್ಕೆ ಅದನ್ನೇ ತಿ
ಹಗೆ ತಿನಿ ತಿನಿ
ಹ್ಮ್ ಏನಿಲ್ಲ ನೋಡಮ್ಮ ನೀವೇ ಹೇಳ್ಬೇಕು ಹಕ್ಕು
ನಮ್ಮ ಕಡೆನ ಏನಿಲ್ಲ
ಹ್ಮ್
ಹ್ಮನ್ ಕಡಿಮಲ್ಲ
ಏನಲ್ಲ ಇದು ಮನಲಿ ತುಂಬಾ ಚಿಕ್ಕ ಚಿಕ್ಕದುು ಜಾಸ್ತಿ ಹಳ್ಳಿಗಳಾಗಿ ಇಟ್ಟಿದ್ದೆ
ಹೌದಾ ಅಲ್ಲಿಗೆ ಹಲ್ಲಿ ಓಡ್ಸ ಕನು ಹಲ್ ಬಲ್ಲ ಏನ್ ಮಾಡ್ಬೇಕು ನ ಗೊತ್ತಿಲ್ಲ ನಮ್ಮ ಮನೇಲ್ಲೂ ಆಗಿದ್ದಾವೆ ತುಂಬಾನೇ
ಕಣ್ಣಿ ಕಾಣ್ಸದೆೇ ಇಲ್ಲ ಕಾಲಲ್ಲಿ ಬಂದ್ಬಿಡ್ತವೆೆ
ಕಾಲರ್ ಬಂದ್ ಬಿಟ್ರೆವೆ ಹ ಸ ಬಿಿಸ ಕ ಹ
ಯಪ್ಪಾ ನಂಗೆ ಜ್ುಳೆ ಕಂಡ್ರನೇ ಭಯ
ಇದು ಜಿಲ್ಲೆ ಅಲ್ಲ ಅಲ್ಲ ಅಲ್ಲಿ
ಆದ್ರೂೆ ಭಯ ಆಗುತ್ತೆ
ಹೌದಾ
ಹ್ಮ್
ಅಷ್ಟನ್ ಭಯಾನ
ಹ್ಮ್ ಸರಿ ಮತ್ತೆ ಮಾಡ್ಲಾ
ಹ್ಮ್ ಮಾಡು ಮತ್ತೆ ಯಾವಾಗ್ಲೂ ನಿನ್ನ ಕರೆಗೆ ಸ್ವಾಗತ